ಹಲೋ ಕರ
ನಮಸ್ಕಾರ
ನಿಮ್ಮ ಹೆಸರು
ಯಶಸ್ವಿನಿ ಅಂತ ನೀವು
ನಾ ನಮ್ಮ್ ಹೆಸರು ಸಿಂಧುಜಾ ಅಂತ ಎಲ್ಲಿಂದ ಎಲ್ಲಿಂದ ಮಾತಾಡ್ತಾ ಇರೋದು
ನಾನು ದೊಡ್ಡಬಲ್ಲಾಪುರಿಂದ ನೀವು
ನಾ ಬೆಂಗಳೂರಿಂದ
ಹ್ಮ್ ಏನ್ ಮಾಡ್ತಾ ಇದ್ದಾರ
ಏನ ಇಲ್ಲ ಸುಮ್ನೆ ಕುೂತ್ಕೊಂಡಿದ್ದೀವಿ
ಹ್ಮ್ ಹ ಆಯ್ತು ಮ ನಿಮ್ದು
ಆಯ್ತು ಏನ್ ತಿಂದ್ರಿ
ಚಪಾತಿ ಪಲ್ಯ ನೀವೇನ್ ತಿಂದ್ರಿ
ನಾವು ಅನ್ನ ಸಾರ್
ಹಾ ಎಲ್ಲಿರೋದು ನೀವು ಏನ್ ಮಾಡ್ತಾ ಇದ್ದೀರ ಇದು ಕಾಲೇಜ ಆಫೀಸ ಹ ಕಾಲೇಜ್ ನಾನು ಅಷ್ಟೇ
ಹ್ಮ್ ಮತ್ತ ಎಲ್ಲಾದ್ರೂ ಹೋಗಿದ್ರ
ಏನು ಎಲ್ಲಾ ಪ್ಲಾನ್ ಮಾಡ್ತಾ ಇದ್ದೀನಿ ಹೋಗ್ಬೇಕಂತ ಮೈಸ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ
ಯಾವಾಗ ಹೋಗ್ತೀರಾ
ಆ -ಎಕ್ಸಾಮ್ಸ್ ಆದ್ಮೇಲೆ ಹೋಗ್ತೇನಿ ನೀವು
ನಾವು ಹೋಗ್ಬೇಕ ಅನ್ಕೊಂಡಿದ್ದೀವಿ
ಹಾ ಇಂಜಿನಿಯರಿಂಗ್ ಲ ಯಾವ ಕರ್ಸು ನೀವು
ನಾವ ಇಸಿ ನೀವು
ಎಂಜಿನರೆ ಹ್ಮ
ಹ್ಮ
ಇಂಜಿನಿಯರಿಂಗ್ ಮಾಡ್ತಾ ಇದೇನಿ ಮ್ಯಾ
ಹಾ ಏನ್ ತಗೊಂಡತರಿ
ಹ್ಮ
ಏನು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ
ಸ ಹ ಸಿ ಎ ಸಿ ನೀವು
ಈಸಿ
ಹಾ ಹಾ ಈಸಿ ತುಂಬಾ ಕಷ್ಟ ಅಲ್ವಾ
ಹಾ
ಹ್ಮ್ ಮತ್ತೆ ಹೆಂಗೆ
ಏನಲ್ಲಾ ಹೇಳ್ಬೇಕ್ ನೀವೇ
ಹ ಹಾ ಹ ಹೌದು
ಹ್ಮ್ ನಿಮ್ ಕಷ್ಟ ಅಲ್ವಾ
ತುಂಬಾ ಕಷ್ಟ ಇದೆ ನೀವು ಯಾವ ಸೇಮ್
ಸೆಕೆಂಡ್ ಸೆಮ್
ಹಾ
ಹ್ಮ್ ಮತ್ತೆ.
ನಿನ್ಕಾನ ನಾನೇ ದೊಡ್ಡ ಫೋರ್ತ್ ಸೆಮ್ಮು.
ಹೌದು ದೊಡ್ಡೋರು ನೀವು.
ಹಾ ಹೌದು.
ಹ್ಮ ನಿಮ್ಗೆ ಏನ್ ಊಟ ಇಷ್ಟ.
ಆ ನಂಗೆ ನಾನ್ ವೆಜ್ ತುಂಬಾ ಇಷ್ಟ ಅದರಲ್ಲಿ ಬಿರಿಯಾನಿ ನೀವ್ ನೀ ನಿಂಗೆ.
ನನ್ಗೆ ದೋಸೆ ಇಷ್ಟ.
ಹಾ ನೀವು ನಾನ್ ವೆಜ್ಜಾ ವೆಜ್ಜಾ.
ವೆಜ್ ನಾವು.
ಹಾ ಹೌದೌದು.
ಹಾ ಅಡ್ಗೆ ಮಾಡಕ್ ಬರುತ್ತಾ ನಿಮ್ಗೆ.
ಇಲ್ಲ ಬರಲ್ಲ ಯೂಟ್ಯೂಬಲ್ಲಿ ನೋಡ್ ನೋಡಿ ಮಾಡ್ತೀನಿ ಅಷ್ಟೇ.
ಯೂಟ್ಯೂಬ್ಲ್ಲಿ ನೋಡಿದ್ರೆ ಎಲ್ಲ ಮಾಡ ತಿರ
ಹಾ ಟ್ರೈ ಮಾಡ್ತೀನಿ. ಇವಾಗ್ ಇವ.
ಹ್ಮ್ ಮತ್ತೆ ಹಾ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀವಿ
ನಿಮ್ದ್ರಲ್ಲಿ ಸ್ವೀಟ್ ಜಾಸ್ತಿ ಮಾಡ್ತಾರಲ್ವಾ ಹಲೋ
ಹು ನಿಮ್ ಕಡೆ.
ಮಾಡ್ತೀವಿ ಅಷ್ಟಲ್ಲ.
ಹ್ಮ್
ಮತ್ತೆ ಇನ್ನೇನ್
ಏನಿಲ್ಲ ಹೇಳ್ಬೇಕು ನೀವೇ.
ಹ್ಮ್
ಹ್ಮ್
ಸ್ಪೋರ್ಟ್ಸ್ ಆ ಸ್ಪೋರ್ಟ್ಸ್ ಆಡ್ತೀರಾ ನೀವು.
ಹಾ ಆಡ್ತೀವಿ ನೀವು. ಯಾವ್ದು ಆಟ ಇಷ್ಟ ನಿಮ್ಗೆ.
ಟೆನ್ನಿಸ್ ಅ ಇವಾಗ ಇವಾಗ ವಾಲಿಬಾಲ್ ಇಷ್ಟ ನಂಗೆ ಖೋ-ಖೋ ನೀವು.
ನಮ್ಗೆ ಆವೇನ್ ಅಷ್ಟ ಆಡಲ್ಲ ಕ್ರಿಕೆಟ್ ಆಡ್ತೀವಿ ಯವಾಗಾದ್ರೂ
ಹ್ಮ ನಾನು ಆಡ್ತೀನಿ ಬಟ್ ಅಷ್ಟು ಬರಲ್ಲ ನಂಗೆ ಕ್ರಿಕೆಟ್.
ತರ
ಬೌಲ
ಹ್ಮ್ ಮತ್ತೆ.
ಹ್ಮ್ ಹೇಳ್ಬೇಕು
ಏನಿಲ್ಲ ಹೇಳ್ಬೇಕು ತಿರುಪತಿ ಹೋಗಿದ್ರೆವಾಗತ್ರರು
ಹಾ ಹೋಗಿದ್ದೀ ಜಾಸ್ತಿ ಸಲಾ ನೀವು
ನಾವು ಹೋಗಿದ್ವಿ ನಾವು ನಮ್ ಗೆಳತಿಯರ ಜೊತೆ ಹೋಗಿದ್ವಿ
ಹಾ
ಹ್ಮ
ಹ್ಮ್
ಹೇಗಿತ್ತು ಹೋದಾಗ
ಏನು
ಹೇಗಿತ್ತು ತಿರುಪತಿ ಅಂದೆ
ಹ್ಮ ನಿಮ್ಗೆ ನಿಮ್ಗೆ ಗೊತ್ತಲ್ವಾ. ತಿರುಪತಿಿಯ
ಹ್ಮ್
ಎಲ್ಲಿಗಾದ್ರೂ ಹೋಗ್ಬೇಕಂತ ಹ
ಹ ಈಗ ದೂಧಸಗರ ಹೋಗ್ಬೇಕ್ ಅನ್ಕೊಂಡಿದ್ದೀನೀ ರಿ
ಹಾ ಹೌದಾ.
ಹ್ಮ ನೀವು ಎಲ್ಲಾದ್ರು ಹೋಗ್ಬೇಕು ಅನ್ಕೊಂಡಿದ್ದೀರಾ. ನೀವು ಎಲ್ಲಿೋಗ್ಬೇಕು ಅನ್ಕೊಂಡಿದ್ದೀರಾ
ಮೈಸೂರು ಎಕ್ಸಾಮ್ಸ್ ಆದ್ಮೇಲೆ ಹೋಗ್ಬೇಕಕ್ ಮೈಸೂರ್ ಇನ್ನುೂ ಪ್ಲಾನ್ ಮಾಡ್ತಾ ಇದ್ದೀನ್. ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತ ಹ್ಮ್
ಮತ್ತೆ ಇನ್ನೆಲ್ಲಿ ಪ್ಲಾನ್ ಮಾಡಿಲ್ವ ಹೋಗೋದು.
ಹ್ಮ್ ಇನ್ನುೂ ಇಲ್ಲ ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಲ್ವಾ
ಹಾ ಮಾಡ್ಬೇಕು ಹ್ಮ್ ಹೇಳ್ಬೇಕು ನೀವ
ಯಾವಾಗಾದ್ರೂ ನಾನ್ ವೆಜ್ ಟ್ರೈ ಮಾಡಿದ್ರಾ
ಇಲ್ಲ ನೀವು
ಏ ನಾನು ನಾನ್ ವೆಜ್ ತಿ ಿನ
ಹ್ಮ್.
ಹ್ಮ್ ಒಂದ್ಸಲ ಟ್ರೈ ಮಾಡ್ರಿ ಚೆನ್ನಾಗಿರುತ್ತೆ
ಹ್ಮ್ ನಿಮ್ ನೀವು ವೆಜ್ ಏನು ತಿೀನ್ನಲ್ವಾ ಬರೀ ನಾನ್ ವೆಜ್ ಅನ
ಹ ನಾನ್ ವೆಜ್ ತಿನ್ನಲ ಎಲ್ಲಾರು
ಹ್ಮ ಅಂದ್ರೆ ವೆಜ್ಜ್ ನಾನ್ ವೆಜ್. ಎರಡು ಇದ್ರೆ ನಾನ್ ವೆಜ್ಜ ವೆಜ್
ನಾನ್ ವೆಜ್ೆ ತಿಂತೀನಿ
ಹೌದಾ
ಹ್ಮ್.
ಏನ ಇಷ್ಟ ನಾನ್ ವೆಜ್ ಅಲ್ಲೇ ಅನ್ರಿ
ಅ ಬಿರಿಯಾನಿ ತುಂಬಾ ಇಷ್ಟ ನಂಗೆ ದಮ್ ಬಿರಿಯಾನಿ.
ಹ್ಮ್ ಗೊತ್ತಾ ಹೆಂಗ್ ಮಾಡ್ತಾರೆ.
ಇಲ್ಲ
ಏನು ಗೊತ್ತಿಲ್ವಾ
ಇಲ್ಲ ಜಸ್ಟ್ ತಿಂತೀನ ಅಷ್ಟೆ
ಹ್ಮ್ ಅಮ್ಮ ಮಾಡದ ಏನಿಷ್ಟ
ಹ ವೆಜ್ ಬಿರಿಯಾನಿ ಮಾಡ್ತಾರೆ ಅಮ್ಮ ಸಕತ್ತಾಗ ಮಾಡ್ತಾರೆ ಮತ್ತೆ ಅನ್ನ ಸಾರು ಚೆನ್ನಾಗ್ ಮಾಡ್ತಾರ
ಹ್ಮ್ ಅನಾ ಸರ್ ಯಾವಾಗ್ಲೂ ತಿಿನಕ್ ಬೇಜಾರ ಆಗಲ್ವ
ಇಲ್ಲ ಹ ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಇವಾಗ ಸೆಮರ್ಲಿ
ಕ್ಯಾಡ್ ಕಷ್ಟ ನಮಗೆ
ಹಾ ಹೌದೌದು ನಮ್ಗೂ ಈ ಕಷ್ಟ ಹೇಳಿ ಇ
ಹ್ಮ್
ಹ
ಮತ್ತೆ ಏನ್ ಸಮಾಚಾರ
ಹ್ಮ್
ನಾವು ನಮ ಫ್ರೆಂಡ್ಸ್ ಎಲ್ಲ ತಿರುಪತಿ ಹೋಗಿದ್ವಿ
ಯಾವಾಗ
ಇವಾಗ ಎರಡು ತಿಂಗಳ ಹಿಂದೆ
ಹಾ ಹೆಂಗಿದೆ ಹಾ
ಬೆಟ್ಟ ಹತ್ತಿ ಹೋಗಿದ್ವಿ
ಹ್ಮ್ ಅಲ್ಲೆಲ್ಲಾ ಚೆನ್ನಾಗ ಇರುತ್ತ ನಿಮ್ ಮನೇಲಿ ಎಷ್ಟು ಜನ ಇರ್ತಾರೆ
ಅದಿರ್ಲಿ ಮತ್ತೆ ಇನ್ನೇನ್ ಸಮಾಚಾರ
ಏನು
ಮತ್ತೆ ಏನ ಸಮಾಚಾರ
ಹ್ಮ್
ಹಲೋ
ಹಾ
ಹೇಳಿ
ಎಕ್ಸ್ಟ್ರಾ ಆಕ್ಟಿವಿಟೀ ಪಾರ್ಟಿಸಿಪೇಟ್ ಮಾಡಿದ್ರಾ ಎಕ್ಸ್ಟ್ರಾ ಆಕ್ಟಿವಿಟೀ ಸ್ಕೂಲಲ್ಲಿ ಪಿಯು ಅಲ್ಲಿ
ಹಾ ಮಾಡಿದ್ದೀವಿ
ಯಾವದು
ಡ್ಯಾನ್ಸ್ ಮಾಡ್ತಿದ್ವಿ
ಹಾ ಹ್ಮ್
ಹ್ಮ ನೀವು
ನಾನು ಅಷ್ಟೇ ಡ್ಯಾನ್ಸ್ ಭರತನಾಟ್ಯ
ಓ ನೀವು ಭರತನಾಟ್ಯ ಮಾಡ್ತೀ ತ್ತರ
ಹಾ ಹೌದು ನಂಗೆ ತುಂಬಾ ಇಷ್ಟ ಭರತ್ ನಾಟ್ಯ
ಇವಾಗ್ಲೂ ಮಾಡ್ತೀರಾ
ಹ ಹ ಅವಾಗವಾಗ ಅವಾಗವಾಗ ಮಾಡ್ತೀವಿ ಅಷ್ಟೆ ಹ್ಮ ಜಾಸ್ತಿ ಸ್ಟ್ರೆಸ್ ಇದೆ ಇವಾಗ ಆವಾಗ ಟೈಮ್ ಸಿಕ್ ಹ್ಮ್ ಹ ಮತ್ತೆ ಇನ್ನೇನು
ಹೇಳ್ಬೇಕು ನೀವೇ
ಹಲೋ
ಹಾ ಹೇಳ್ರಿ ನೀವೇ
ಏನುೂ ಇಲ್ಲ ಹೇಳ ಬೇಕ
ಯಾವ ತರ ಡ್ಯಾನ್ಸ್ ಮಾಡ್ತೀರಿ ನೀವು
ಸುಮ್ನೆ ಜಸ್ಟ್ ನಾರ್ಮಲ್ ಆಗಿ ಮಾಡ್ತೀವ ಅಷ್ಟೇ ನಾವೇನ ಅಷ್ಟು ಕಲ್ತಿಲ್ಲ
ಹ್ಮ ಅವಾಗವಾಗ ಡ್ಯಾನ್ಸ್ ಪರ್ಫಾರಾಮೆನ್ಸ್ ಕಾಲೇಜ್ ಸ್ಕೂಲ್ ಅಲ್ಲಿ ಇದ್ದಾಗ ಮಾಡ್ತಾರ
ಹಾ ಕೊಡ್ತೀವಿ ಅವಾಗ್ಲ
ಹ್ಮ
ಹ ಅವಾಗವಾಗ ಅಷ್ಟೆ ನಾನು ಜಸ್ಟ್ ಮಾಡಿದ್ದೀನಿ ನಾನು
ಹ್ಮ
ಪಿಯು ಅಲ್ಲಿ ಮಾಡಿಲ್ಲ ಸ್ಕೂಲಲ್ಲಿ ಮಾಡಿದ್ದೀನಿ
ಮತ್ತೆ ನಿಮ ಕಡೆಲ್ಲಾ ಹಬ್ಬ ಮಾಡ್ತಾರೆ ಹಬ್ಬ
ಹಬ್ಬಾ
ಹಬ್ಬಗಳು ಮಾಡ್ತಾರಾ
ಹಾ ಮಾಡ್ತಾರೆ ನಮ್ ಕಡೆ ನಮ್ ಕಡೆ ಸಂಕ್ರ ಸಂಸ್ಕಾರ ಸಂ ಸಂಕ್ರಾಂತಿ ಬರ್ತಾರೆ ಮಾಡ್ತಾರ ನಿಮ್ ಕಡೆ ಸಂಕ ಸಂಕ್ರಾಂತಿ ಸಂಕ್ರಾಂತಿ ತುಂಬಾ ಚೆನ್ನಾಗ್ ಮಾಡ್ತಾರೆ
ನಮ್ ಕಡೆ ಗಣಪತಿ ಹಬ್ಬ ಚೆನ್ನಾಗ್ ಮಾಡ್ತೀವಿ
ಹ್ಮ
ಹ್ಮ್ ಮತ್ತೆ ಹೇಗ್ ಮಾಡ್ತೀರಾ ನೀವೆಲ್ಲ ಸಂಕ್ರಾಂತಿ
ನೀವ್ ಮಾಡ್ತೀರಲ್ವಾ ಸಂಕ್ರಾಂತಿ ಭೋಗಿ ಕನುಮಾ ಸಂಕ್ರಾಂತಿ ಮೂರ್ ದಿನ
ಹಾ ಮಾಡ್ತೀ ನಾವೇನ್ ಆತ ಅಲ್ಲ ಎಲ್ಲ ಮಾಡ ಲ್ಲ
ಹಾ ನೀವ ಹೆಂಗ ಮಾಡ್ತೀರಿ ನೀವ್ ಹೆಂಗ ಮಾಡ್ತೀರಾ
ನಾವವು್ ಸಂಕ್ರಾಂತಿ ಏಳ್ಳು ಬೆಲ ಕೊಡ್ತೀವಿ
ಹ್ಮ
ಮತ್ತೆ ಎಲ್ಲಾ ಹಬ್ಬ ಬೆಳಗ್ಗೆಲ್ಲ ಸ್ವೀಟ್ ಅಡಗೆ ಊಟ ಮಾಡ್ತೀವಿ ಪೂಜೆ ಮಾಡ್ತೀವಿ ದೇವ್ರಿಗೆ, ಅಷ್ಟೇ. ದೇವ ಏನು ಹಸುಗಳಿಗೆಲ್ಲ ಅಲಂಕಾರ ಮಾಡಿ
ಹ್ಮ
ಮತ್ತೆ
ಏನಿಲ್ಲ ಹೇಳ್ಬೇಕು ನೀವೆ, ಮತ್ತೆ ಮಾಡ್ತಾ ಇರಿ
ಸರಿ ಆ್ತು
ಹಾ
ಹ ಧನ್ಯವಾದಗಳು